ಏ ಕುಮಾರ ಏನ್ ಸಮಾಚಾರ
ಹ್ಮ್ ಮುಂಡ ನೀ ಹ ಅನ್ನ ಸಾರ ರೊಟ್ಟಿ ಇಪ್ಪ
ಹೌದಪ್ಪ ಯಾಕ ನೀವು ಎತ್ತ ಬಿಡ್ತೋಣ ಅದಕ್ಕೆ ಎತ್ತಲ್ಲ ನೀವು ನಾಚ ಎತ ಬಿಟ್ಟ್ರ ಪನವು
ನಾ ಇವಾಗಚ್ಚಿದಂಬ್ರ
ಹ್ಮ ಅಪ್ಪ ಅಬಡಾ ಪಲಾಚುನ ಎತಲಿ ಪನ
ನಾ ಚಾರ್ ದ
ಮತ್ತ ನಾ ಹಂಗಗೆ ಆಯತಪ್ಪ ನನ್ಗ ಹಂಗ ಅಂದ್ರ ಹ ಮಾಡ ಹೆ ಮಾಡ್ಯವ
ಹ್ಮ ಊಟ ಗೀಟ
ಹ್ಮ್ ಯಾಕೆ
ಯಾವಊ ಇತ್ತ ಮಾನೆ ಟ್ಟ ಚಲ ಚಲ ಮಾಡಲ ಹ ಒ ಬಿಟ್ಟೀನಿ ಈ
ತಗ್ ಬರ್ತ ತರ್ಮ ಒ ಕೂಡ ತಡೆಯರಂದ
ಕ ಬರ್ತಿ ಭೂಮಿಟ ಹತತತತ
ಕಳ ಹುದ
ಕ ಸಮಚಾರ ಬರ
ಎ ಇ ಈಗ್ ನಾಕ್ ಆಗೈತಿ
ಹ್ಮ್ ಹ್ಮ್ ನೀವು ಯ್ರ ಹೋಗಳ್ತೀರಿ ನಮಗೆೋಗ ಗೊತ್ತೋಗುದ ಏನ್ ಮಾಡಿ ಬಂದಿ
ತೊಗೊಂಡ್ ಬರ್ತೀಯಾ ಎರಡು ಕೊಡಾ ಎರಡು ಕೊಡಾ ತುಂಬಿಯಾವ ಎರಡು ಕೊಡಾ ತಗೊಂಬಾ
ಇನ್ನೊಂದು ಏನ್ ಮಾಡ್ದಿ
ನಾನು ಕುಡಿ ನನ್ನ ರೋಕ್ಕ ಬೇಡಕ್ ಬಂದ್ರೆ ಕೊಡಲ್
ಸರಿ ಬನ್ನಿ
ಎಲ್ಲ ಆ ಹ್ಮ್
ಆ
ಯಾರದು ಐತಿ ಅದು ಅದಕ್ಕೆ ದೊಡ್ಡದ ಐತಿ ಅದು ಚಪ್ಪಲ್ ಏನದು
ಹಲೋ
ಏನೋ ಅಂದ್ರಿ
ಹ
ಹಲೋ
ನೀ ಎಂತ
ಹ
ಹ
ಹೊಕ್ಕರಣ ಮನೆಗೆ ಹ ಹ ಓವಓ ದಾದಾ ಹ
ನೀ ಹೋದೆನು
ಹಲೋ
ಹಾ ಹ
ಹ
ಈ ಒಂದ ಏನು ಅ ಅದ್ರ ಏನು ಅಂದೇನು ಅತ್ತೆ ಆಗಿದ್ಲು ಅದೆೇಲ್ಲನು ಇದು ಹಲ್ಟಿಕೆಟ್ ಅದು ಹಲ್ಟಿಕೆಟ್ ಮನೆ ಎತ
ಹಲೋ ಕೀಟನ್ ಕಿಟ್ಟ ಯಾವಾಗ ಬಂದನ ಹಲೋ ಹಲೋ ಹಲೋ ಗ ಯಾರ ದರಕಣಲ್ಲ ಹಾವು ಬರಿ ಬೇರೆ ಬರ. ಏನು ಯಾಪಾ ಎಷ್ಣೂರ ಬರಂಗ ಅನ್ನದು. ಯಾರಾದ್ರ ನೋಮ್ಮ ಯಾರಾದೂ ನೋ ಯಾರಾದೂ ನೋಡಂತಮ್ಮ. ಅಲೋ. ಲ್ಲ ನೋಡ. ನ ನೋಡತ ನೋಡಿದ ಯಾರ್ ಮಂದಿ. ವಲ್ಯಾ ಹ ಗೌಡ ಇ ರೇ ಗೋಡೆ ಮಾಡಿನಲ್ಲಿಗೆ. ಕರ್ಮ.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
ಹಲೋ
ಬೈ ಒನ್ ಬೇ
ಹ.
ಇಲ್ಲ ಇದೆ ಈ ಬ ಈಟೇ ಐತಿ.
ಎ ಮುಷಂತಲ್ವಾ. ಎಸ. ಕಮು. ಹ
ಹಲೋ.
ಎರಡ್ ತಾಸ ಆಯತ್ ಮಗಂದರು.
ಆ.
ಎರಡು ಅವಾರ ಆಯ್ತು ಅಂದೆ.
ತ ಮಾದ್ರ ಕ ಇತ್ತ.
ಹಾ ಮತ್ತಾ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
ಉಂದಿದಲ್ಪಾ ಅಬ್ಬಬ್ಬಬ್ಬ ಚೀಲ ಹಂಚಾರ ಅಂತಿಂತು. . ಓಲ್ಡಿ ಬೇ ಓಲ್ಡೆನಿ. ನಾ ಬಾಲ ಬಿಸಿರ್ತೀ ಇಗ. . ಚೋಳಾಪ.
ಹೌಬು ನೀನ ಹೇಳ್ಬೇಕು ಹೇಳ.
ಬಂದೆ ಇಲ್ಲಾ.
ಆ.
ಹಾ.
ಹೆಂಗ.
ಹ. . ನೀ ಚಂತ ಕೊಲ್ಲ ಇನ ಮಾಡ್ಡ್ಯೋ ಮಾರಾಯ. ಹಾ. ಎತ್ತಿ ನಿಂದ ಆಧರ ಕಾರ್ಡ್ ಕೊಡಬೇಕು. ಬಬ್ಬರ ತರಕ್ಕ ಬಬ್ಬರ ತರಕ್ಕ ಮತ್ತೆ ಎದಕಲ್ಲ ಒಬ್ಬರ ತರಕ್ಕೆ. ಮತ್ತೆ ನಿಂದ ಆಧಾರ್ ಕಾರ್ಡ್ ತೊಗೊಂಡ ಏನ್ ಮನ್ಯಾಗ ನ ನೆಕ್ಲಿ ಏನ್ ಹೂ ಮತ್ತ. ಎಬ್ ಮರತ್ನಿ ಅದರ ಮ್ಯಾಗ.
ಹ. .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
ಹಾ. ಮುಂದ ಅದಾವ ಅ ಜನ್ ಅದಾವ ಏನ್ ಅದರಾಗ.
. ನೋಡ್ರಾ.
ಹಾ. ಹಿರೇಗೊಬ್ರು ಕೊಡಲ್ಲ ಒಟ್ಟ. ಇದೇ ಬಿ ಎಪ ಕೊಡಲ್ಲ ಇಪ್ಪತ್ ಇಪ್ಪತ್ತು ಬೇಕಲ್ಲಂಗ್ ಬಿಡ್ತಾರೆ ಹದಿನೆಂಟು ನೂರ ಅಗ್ಯಾವ್. ಹದ್ಮೂರ ನೂರಾ ಐವತ್ತದು ಇದ್ದು ಹದಿನೆಂಟ ನೂರು ಆಗ್ಯಾವ. ಹ . ಹ . ಎಷ್ಟು ಗುಂಜಿಡ್ವಾಕ ಎಷ್ಟಾದ್ರೂ ಸಾಕತ್ತ.
ಹಲೋ.
ಹ್ಮ್ ಎರಡ ಎಕರೆ ದ. ಇಪ್ಪತ್ರದ . ಹ . ಹ . ಹ . ಹ ಹ . ಹೇಳೋ ಮಾರಾಯ.
ಹು ಮಾರಾಯಾ ಏನ ಮಾಡಾಕತಿ ಹೇಳ್.
ನೀರ್ ತರಾಕತಿನಿ ನೋಡ.
ಡು ಬಿಟ್ರ ನೀರು.
ಹ್ಮ್.
ಹ್ಮ್ಮ್ ಹ ಹ. ಬಿಟ್ರಾ ಅನ್ನಾಂಗ ಆಯ್ತ್ ನೀರ.
ಇಲ್ಲ ಯರ ಕೇಳಂತ ನೀನ. ಏ. . ಹರೋ ಇದರುನಯಂಗ. . ನೀ ಬರುದ ಬ್ಯಾಡ ಅಂತ ಆಳರ ಕಳಸ ಬೇಕ ಅಂತ. ಯಾಕ ಇಲ್ಲಿ ಆರು ಮಂದಿ ಒಟ್ಟತ ಅಂತಲ್ಲ ಯಾಕೆ ಬಂದ ಅಂತೆ ರೊಕ್ಕ ಕೊಡೋರ ಕೈಯಲ್ಲಿ ಉಂಟನು ಯಾರು ಹಿಂದರ್ ಹಿಂದರ್ ಹೆಸರು ಹೇಳು ಹ್ಮ ಸರಿ ತಕೊಮ್ ಹ ಒಳ್ಳ ತಕೊ ನೀನೇ ತಕಂತಿ ಎರಡು ನಿಮಿಷ
ಹೇ ಕಟ್ ಮಾಡೇ